ಹಲೋ
ಹಲೋ
ಹಾ ಸರ್ ನಮಸ್ತೆ.
ಸರ್
ಜಾ
ಸರ್.
ಎ ಕಿವೀಗ್ ಹಿಡಿ ಕಿವೀಗ್ ಹಿಡ್ಕಾ.
ಹಾ
ಹಲೋ
ಹಾ ಸರ್.
ಹಾ ಸರ್ ಏನ್ ಮಾಡಾಕತ್ತಿರಿ ಸರ್.
ಹಾ ಸರ್. ಏನಿಲ್ ಸರ್.
ಸರ
ಏನಿಲ್ ಸರ್ ಸು ಆ ಊಟ ಇಲ್ಲ ಸರ್ ಇನ್ನ
ಹೌದಾ ಯಾಕ ಏನ ಲೇಟ್ ಆಗಿದ್ದಲ್ಲಾ ಮಾಡ್ಬೇಕಲ್ಲ.
ಮನೇಲಿ ಅಡುಗೆ ಮಾಡಿಲ್ ಸರ್. ಮನೇಲಿ ಅಡಿಗಿ ಮಾಡ್ಲಿಲ್ಲ ಸರ್ ಇನ್ನ. ಅ ಲೇಟ್ ಆಯ್ತ್ ಸರ್ ಸ್ವಲ್ಪ ನಾವು ಬಿಸ್ನೆಸ್ ಬಿಸ್ನೆಸ್ವರ್ಕ್. ನ್ ಬೇರೆ ಕಡೆ ಇದ್ವಲ್ಲ.
ಹ ಹಾ
ಹಾ ಸರ್.
ಹೌದಾ ಏನು ನಿಮ್ಮರಲ್ಲಿ ನಡದ ಇವತ್ತು ಮೊಹರಮ್ಮು. ಹಳೆ ಹಳೆ ಇರು ಹಳೆ ಕಾಲ ಹೌದಾ ಹಳೆ ಅದೇ ಹಳೆ ಕಾಲದ ಹಬ್ಬಗಳನ್ನು ಆಚರಿಸ್ತಾರಲ್ಲ ನಿಮ್ಮೂರಲ್ಲಿ
ಹಾ ಸರ್ ಹಳೆ ಕಾಲದ್ ಹಬ್ಬ ಆಚರಿಸ್ತಾರೆ ನಮ್ಮು ವರ್ಷ ನಮ್ಮೂರ್ ಡೈಲಿ ವರ್ಷಕ್ಕೊಮ್ಮೆ ನಮ್ಮೂರಲ್ಲಿ ಆಲಿ ಹಬ್ಬ ಆಚರಿಸ್ತಾರ ಸರ್.
ಹಾ ಹೆಂಗ್ ನಡದಿದೆ ಮೊರಮ್ಮು ನಿಮ್ಮೂರಲ್ಲಿ ಮೊರ್ಂ ಹೆಂಗ ಹೆಂಗ ಮಾಡ್ತಾರ ನಿಮ್ಮೂರ್
ಹಾ ಕೊಡ್ತೀವಿ ಸರ್ ಹೆಂಗಂದ್ರೆ ಸರ್ ನಮ್ಮೂರು- ಊರ್ಲ್ಲಿ ಸೋಡೌಕಂತ್ ಸರ್ ಚೆನ್ನಾಗ್ ನಡತಿ ಸರ್ ನಮ್ಮೂರಲ್ಲಿ ಬೇರೆ ಊರಲ್ಲಿ ನಮ್ಕಡೆ ಆದಂಗೆ ಬೇರೆ ಕಡೆ ಎಲ್ಲಾಗಲ್ಲ ಸರ್.
ಅಂದ್ರ ನಿಮ್ಮೂರ್ ಕಡೆ ಎಲ್ಲ ಮೊರಮ್ ಜನ ಚೆನ್ನಾಗ್ ಆತ್ ಅಂತ ಗೊತ್ತಾಯ್ ಹ ಚೆನ್ನಾಗ ಆಗ್ತದಂತ ಅ ಅರ್ಥಯ್ತು ಹ ಏನ್ನು ಮೊರಮಲ್ಲಿ ಮೊರಂ ಹಾ ಹಾ ಮೋರಮ್ಮ ಲೆ ಅಗ್ಗಿ ಮ ಅಕ್ಕಿ ತೊಳಯುವಾಗ ಅಕ್ಕಿ ಪ್ರಯೋಗಗಳನ್ನು ಮಾಡ್ತಾರನಾ ಅಗ್ನಿ ಅಗ್ನಿ ಪ್ರಯೋಗ ಆತ ಆಗ್ತದನಾ ನಿಂಬಲ್ಲಿ ಹ ಅಗ್ನಿ ಪ್ರಯೋಗ ಮತ್ತು ಹಳೇ ಕಾಲದ ಮೊರಂ ಪದಗಳು ಅಂತ ಜ ಮೊರಂ ಪದಗಳು ಅಂತ ಜನಪದಗಳೊಳಗೆ ಮೊರಂ ಪದಗಳೊಂದ್ ಬರ್ತಾ ಹಾಡು.
ಆ ಅದೇ ಸರ್ ಸಿಂಗಿಂಗ್ ಮಾಡ್ತಾರೆ ಸರ್ ನಮ್ಮ ಕಡೆ ಹ ಹಾಂ ಆಡ್ತಾರೆ ಸರ್ ಸಿಂಗಿಂಗ್. ಹಾ ಸರ್ ಎಲ್ಲಾ ಸ್ಟಾರ್ ತರ್ಸಾರೆ ಸರ್ ನಮ್ಮ ಸಿಂಗಿಂಗು ಮಾಡ್ತಾರೆ ಸ್ಪೀಕಿಂಗು ಮಾ ಅದರ ಬಗ್ಗೆ ಸ್ಪಿಂಗಿಂಗ್ ಮಾಡ್ತಾರೆ ಸ್ಪೀಕಿಂಗು ಎಲ್ಲ ಎಲ್ಲ ಮಾತಾಡ್ತಾರೆ ಸರ್ ನಮಗೆ ಕಡೆ ಎಲ್ಲಾ ಹಂಗ ಹೆಂಗಂದಸರ್ ನಮ್ ನಮ್ ಕಡೆ ಸುತ್ತಮುತ್ತ ಇಲ್ಲಿ ಆಗಲ್ ಸರ್.
ಹ ಹಾ ಹೌದಾ ಹಂಗ ಬಾಳ ಚೆನ್ನಾಗ್ ಆಗ್ತದೆ ಹಂಗಂದ್ರ ನಿಮ್ಮೂರು. ರನು.
ಆರಳಳ್ಳಿ ಅಂತ ಸರ್.
ನಿಮ್ಮೂರು ಅರಳಳ್ಳಿ. ಯಾವ ಅರಳಳ್ಳಿಯಲ್ಲಿ ತುಂಬಾ ಚೆನ್ನಾಗಿ. ಮರಾಮ್ ಆಗತ್ತದೆ ಅಂತ ಅರ್ಥ ಐತಿ ನಿಮ್ಮ ಊರಲ್ಲಿ ಹಳ್ಳಳ್ಳಿ ಗ್ರ ಹೆಸರು ಐತಲ್ಲ ಹಳ್ಳಿ ಒಳಗಿನ. ಜನರನ್ನು ಕೂಡಿ ಹಳ್ಳಿ ಒಳಗೆ. ಆ ಆ ವಾರ. ಆರಂಭ ಮಾಡುವ ಅಬ್ಬ ಆಚರಣೆಗಳು ವಿಚರಣೆಗಳನ್ನು ಕೂಡಿ ಹಳ್ಳಿ ಮೊಹರಂ ಅಂತ ಮಾಡ್ತಾರೆ ಹಳ್ಳಿಗಳಲ್ಲಿ ಜನ ಹಳ್ಳಿ ಜನ ಜಾಸ್ತಿ ಮೊರುಮ್ ಯು. ಮಾಡುವುದೇ ಹಳ್ಳಿಯಲ್ಲಿ ಜಾಸ್ತಿ ಮೌರ ಮಾಡುವುದು ಹಳ್ಳಿ ಜನ. ಗಳು ಅಂದ್ರೆ ಹಳೆ ಕಾಲದ. ಮಂದಿ ಮುತ್ಯ ಅಜಾದ್. ಅಜ್ಜಿ ಅವರು ಅಜ್ಜ ಅವರು ಅ ಮೊದ್ಲ ಪದಗಳು ಆಡ್ತಾರಂತ ಮೊರಮ್ ಪದಗಳು ಜಗ್ಯ ಅವಾಗಿನ ಎಲ್ಲ ಬಾದೆ ಅವಾಗಿನ ಕಾಲ ಹ ಹ. ಹ ಮತ್ತೆ ಏನ್ ನಡೆದಿದೆ ಸಮಾಚಾರ ಹೆಂಗ ನಿಮ್ಮೂಊರಲ್ಲಿ.
ಅ ನಮ್ಮೂರಲ್ ಏನಿಲ್ಲ ಸರ್ ಆದ್ರೆ ವರ್ಷ. ಹ ಕಾಲೇಜ್ಗೆ ಹೋಗ್ತೀವಿ ಸರ್ ಇವರ್ಸ ಡಿಗ್ರಿ ಇದಿವ್ ಸರ್ ಆದ್ರ ಇನ್ನೂ
ಹ ಹಾ.
ಅದಕ್. ತಿ ನು ಹೋಗಿಲ್ಲ ಸರ್ ಪಾಸ್ ಬಂದಿಲ್ಲ ಅದಕ್ಕೆ ನಾವು. ಸರ್ ಫುಲ್ ರೆಶ್ ಆಯ್ತ್ ಸರ್ ನಮ್ ಕಡೆ ಮಾತ್ರ. ಫುಲ್ಲು ಯಶು ಫುಲ್ ಏನ ಹೇಳಕೆ ಆಗಲ್ಲ ಚ ಇಲ್ಲ ಸರ್ ಅದೇ ಹೇಳ್ತೀನ ಸರ್. ಫುಲ್ ರೆಶ್ ಸರ್ ನ ನಮ್ಮ ಹತ್ರ ಮಾತ್ರ ಏನ್ ಹಂಗ ಸಿಗದ್ರ ಫುಲ್ ರೆಶ್.
ಹಾ ಹಾ. ಏನು ನೀವು ಮೊರಮ್ ಮಾಡ್ತೀರಾ ಡ ನೀವು ನ ನ ನ ನೀವು ನೃತ್ಯ ಮಾಡ್ತರಾ.
ಕಲ್ ಸುಮ್ ಸೈಡಲ್ ನಿಂತ ನೋಡ್ತಿವಿ ಸರ್ ಮಾಡಾರನ್ನ.
ಹ ಹಾ ಅಂದ್ರ ಅಜ್ಜ ಅವರು ಆಡೋ ಎಲ್ಲಾ ಪದಗಳನ್ನು ನೋಡಿ ಅಜ್ ವಿಚಾರಗಳನ್ನು ಅದ್ರಲ್ಲಿ. ಸಂಭವನೀತೆಗೊಲನ್. ಅರ್ಥ ಅರ್ಥ ಪದದ ಅರ್ಥಗಳನ್ನು ವಿಚಾರಗಳನ್ನು ಮಾಡಕಬೇಕು ನೀವು ಪದಗಳು ಅಂದ್ರೆ ಅಜ್ಜರು ಆಡ್ತಾ ಇರ್ತಾರೆ ಅವಿನ ಕಾಲಲ್ಲಿ ಹೆಂಗಿ ತ್ತು ಮೂರಮ್ ಪದಗಳು ಆಡ್ತಿದ್ರು ಅವ ವಿಶ್ವ ಪರಂಪರೆಗಳಿಂದ ಬಂದಿದೆ ಅದು ಹಂಗೆ. ಅವ್ರಜ್ಜನಿಂದ ಅವ್ರ ರಜ್ಜ ಅವ್ರಜ್ಜನಿಂದ ಅವ್ರ ರಜ್ಜ ವಿಶ್ವ ಪರಂಪರೆಗಳಿಂದ ಬಂದಿದೆ ಆ ಬಂದ್ಮ್ಯಾ ಗೆ ಇವಾಗಲ್ಲಾ ಮೋರಂ ಕುಣಿ. ಈಗೆಲ್ಲಾ ನೋಡಿದೆ ಎಲ್ಲಾ ಹಳ್. ಊರಲ್ಲಿ ಅಳ್ ಹಳ್ಳಿಗಳಲ್ಲಿ ಮೊರಂ. ಪದ ಮೋರಮ್ ಮಾ ಮಾಡ್. ತದಂದಂತರೆ. ನೋಡ್ಬೇಕಂದ ವ ವ ಹೇಳ್ತಾರೆ ಅವರಲ್ಲಿ ಮೊರಂ. ಚೆನ್ನಾಗ. ತದ ಇವರಲ್ಲಿ ಚೆನ್ನಾಗ ಆಗ್ತ ಅಳ್ ಅಳ್ ಅಳ್ಳಿಲಿ ಚೆನ್ನಾಗ ಆಗ್ತದ ಮೋರ್. ಡಮು ನೋಡಕ್ ಹೋಗಬೇಕು ಅಂತ ಅನ್ಕೋತ ಅಂತಾರೆ. ಅವ್ರೆಲ್ಲ. ಆ ಹೆಂಗ ಅಜ್ಜ ಅವರಾಮ. ಅವ್ರ್ ಅವ್ರಜ್ಜ ಅವ್ರರ ಅರಜ್ಜ ರೆಲ್ಲ ಮೊರಂ ಪದಗಳ್ ಕೇಳಿ. ಹಳ್ಳಿಯ ಜೀವನ ಭಾರಿ ಜೀವನ ಇವಾಗ.
ಹಾ ಸರ್.
ಹಾ ಮತ್ತೇನಡ್. ಡ್ದೆ ನಿಮ್ದು ಕೆಲ್ಸ ಏನ್ ಮಾಡ್ತಿರ ಇವಾಗ.
ಫಾರ್ಮ ಡಿ ಸ್ ನಮ್ಮ ಹತ್ರ ರೇನೇ ಬರ್ ತಿಲ್ ಸರ್ ಮಳೆ ಬರ್ತಿಲ್ಲ.
ಹ ಹಾ ಹೌದಾ ಮಳೆ ಬಳೆ ಬರ್ತದ ಇವಾಗೆಲ್ಲಾ ಚ ಮಳೆ ಬರ್ಲಿಕ್ಕ. ಯಾಕಂದ್ರೆ ಏನ್ ಮಾಡ್ಬೇಕಂತ ಹೇಳ್ಲ್ಯಾ ಮೋಡ. ನಿಮ್ಮವ ಕೃಷಿ ಆಫೀಸ್. ಹೋಗಿ ಮೋಡ ಬಿತ್ತನೆ ಮೋಡ ಬಿತ್ತನೆ ಮಾಡಬೇಕು. ಕು ಮೋಡ ಬಿತ್ತನೆ ಮಾಡಿದ. ದೇ ಯಾವಾಗ ಮಳೆ ಬರ್ತದೆ ಯಾವಾಗ ಇಲ್ಲಂತ ಗೊತ್ತಾಗುತ್ತೆ. ಅಂದ್ರೆ ಅಗ್ರಿಕ್ ಅಗ್ರಿಕಲ್ಚರ್ ಗೊತ್ತಾತ್ಲ ಅಗ್ರಿ. ಕಲ್ಚರ್ ಅಂದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗ ಮೋಡ ಬಿತ್ತನೆ ಮಾಡ್ಬೇಕು ಯಾವ್ಯಾವ್ ಯಾವಾಗ ಯಾ ಟೈಮೇಗ್ ಮೋಡ ಬಿತ್ತನೆ ಮಾಡ್ಬೇಕ್. ಕು ಯಾವ್ ಟೈಮ್ನೆಗ್ ಮೋಡ ಬಿತ್ತನೆ ಮಾಡ್ಬಾಡ್. ದು ಅವರು ಎಲ್ಲರಿಗ್ ಗೊತ್ತಿರುತ್ತೆ ಅವ್ರು ಯಾಕ್ ಓದ್ಯಾರ ಅಗ್ರಿ ಅದ್ರ ಬಗ್ಗೆನೇ ಅಧ್ಯಯನ ಮಾಡಿರ್ತಾರೆ ಅವ್ರು ಅಗ್ರಿ. ಅಗ್ರಿ ಬಗ್ಗೇನೆ ಅಧ್ಯಯನ ಮಾಡ್ತಾರೆ ಕೃಷಿ ಬಗ್ಗೇನೆ ಕೃಷಿ ಬಗ್ಗೆನವರು ಟ್ವೆಂಟಿ ಫೋರ್ ಅವರ್ಸ. ಕುಯ್ ಕೃಷಿ ಬಗ್ಗೆನೇ ಅವ ಅಧ್ಯಯನ ಮಾಡ್ತಾರೆ ಹೆಂಗ ಬೆಳಿ ಆ ಬೆಳೆ ಹೆಂಗ ಬೆಳೀತಾ ಈ ಬೆಳೆ ಹೆಂಗ್ ಬೆಳೀತದಾ ಆ ಬೆಳೆ. ಹಂಗೆ ಯಕ ಪಾಲ್ವುವತ್ತತೆ ಆ ಮಣ್ಣಲ್ಲಿ ಯಾಕ್ ಪ. ಮಣ್ ಕೊಡ್ತ ಇಲ್ಲ ಫಲ್ವತತೆ ಯಾಕ್ ಬೆಳಿ. ಇಲ್ಲ ಆ ಮಣ್ಣುಗಳನ್ನ ಯಾಕ ತಿಳಿತಿದೆಲ್ಲ ಅಂತಲ. ಫಲ್ವತೆ ಅದೇದ್ ಮಣ್ಣಲ್ಲಿ ಇರ್ತವ್ರಿಗೆ ಗೊತ್ತಾಗತದ ಅವ್ರಿಗೆ.
ತಲ್ ಸರ್ ಹಂಗಲ್ಸರ್ ಅವ್ರು ಏನಂತಾರ ಒಂದ್ ಎಕ್ರೆ ಸರ್ ಮತ್ತೇನಲ್ಸರ್ಸರ್ ಇರೆನ್ ಅಲ್ ಸರ್ ಅವ್ರ ಏನ್. ಫಾರ್ಮರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತಾರೆ ಸರ್ ಅವ್ರು ಅಧ್ಯಯನ ಹಂಗಿದ್ರು ಬ ಎಷ್ಟು ಸರ್ ಹೇಳ ಸರ್‌ ಅದು ಒಂದ್ ಎಕ್ರೆಕ್ಕೇನಿಲ್ಲಂದ್ರೆ ಯಾ ಕೆಜಿ ಮೂರ್ ಕೆಜಿ ಗೊಬ್ಬ್ರ ಹಾಕಂತರ್ಸರ್ ಸಾಲದಿಲ್ಲ ನಮ್ಮ ಕಡೆ.
ಸಾಲ ಏನ್ ಮಾಡ್ಬೇಕು ಅದ್ರಲ್ಲಿ ಆ ಆ ಫಿಫ್ಟಿ ಪರ್ಸೆಂಟ್ ಹಾಕ್ಬೇಕು ನು ಪರ್ಸೆಟ್ ಒಳಗೆ. ಟ್ವೆಂಟಿ ಫ ಫಿಫ್ಟಿ ಪರ್ಸೆಂಟ ಹಾಕ್ಬೇಕು ಫಿಫ್ಟಿ ಪರ್ಸೆಂಟ್ ಇರ್ಗಬೇಕು. ಗೊಬ್ಬ್ರ ಗೊಬ್ಬ್ರಗಳಲ್ಲಿ ಇವಾಗ ಗೊಬ್ಬ್ರ ಹಾಕ್ಬಾರ್ದ ನೀವು ಗೊಬ್ಬ್ರ ಈ. ಎ ಗೊಬ್ರಾ ಡಿ ಎ. ಗೊಬ್ಬರ ಯೂಸ್ ಮಾಡ್ತಲ್ಲಾ ಅದ್ರಕ್ಕೆ ತಾಯಿ ಎಣ್ಣೆ. ಏ ಏ ಏ ಆಕ್ಳು ಶಗಣಿ ಗೊತ್ತಲ್ಲಾ. ಅದ್ದು ಭಾರಿ ಫಲವತ್ತತೆೆ ಮಣ್ಣಲ್ಲಿ ಸಿಗದ ಆ ಆ ಗುಬ್ ಆ ಹೆಂಡಿ ಶೆಗಣಿ ಹಾಕಿದ್ರಂತಿಕಾ ಹೊಲಕ್ಕೆ ಬಾರಿ ಫಲವತ್ತ. ಬಾರಿ ಕುಡತ ಬೆಳೆಗಳನ್ನು ಸಕ್ಕತ್ತಾಗಿ ಬೆಳಿತವೆ ಬೆಳೆಗಳು ಅದ್ರಲ್ಲಿ ಬಾರಿ ಕ ಗೊಬ್ಬರ ಹಾಕಿ. ಬಿತ್ತನೆ ಮಾಡಿ ನೋಡಿ ನಿಮ್ಮ್ ಹೊಲಗಳು ಹೆಂಗ್ ಬಳತಿದೆ ಹೆಂಗ್ ಬರ್ತ. ಕುರಿ ಗೊಬ್ಬರ ಆಕ ಆಕಳ. ಜಾನವರುಗಳು ಜಾನ ಗೊಬ್ಬರ ಹಾಕಿ ಬೆಳಸಿದೆ ಅಂದ್ರೆ ಯ ಹೆಂಗ ಬೆಳೀತಾವ್ ಗೊತ್ತಿಲ್ಲ ಆಹೊಲ ಬಾರಿ ನಿಮ್. ತ್ತೆವಲ.
ನಮ್ದೊಂದು. ಒಂದು ತ್ರೀ ತ್ರೀ ಟೂ ತ್ರೀ ಫೋರ್ ಒಂದು ನಾಲ್ಕ ಎಕರೆ ಒಂದ್ ನಾಲ್ಕ. ಕೇಕ್ರೆ ಸರ್.
ಹೌದ್ರಾ
ಅಲಸುಯ್ ನಾಲ್ಕ ಎಕರೆ ಸರ್ ಅದ್ರ ಗೋ ಗೊಬ್ರ ಸರ್ ಎಫ್ ಐ ಡಿ ಕೇಳ್ತಾರೆ ಮತ್ತೆ ಏನೇನು ಕೇಳ್ತಾರೆ ನಮ್ಮ ಹತ್ರ ಹೊಲ ಹೆಸರ್ ನಮ್ದ. ಹೊಲ ಹೆಸ್ರಲ್ ಏನ ಹೆಸ್ರೇಲ್. ಹಾ ಸರ್
ಎಲ್ಲ ಏನ್ ಮಾಡ್ಕಬೇಕ್ ಹೆಸ್ರು ನೀವೇನ್. ಹ ಹೆಸಲ ಮಾಡ್ಕಂಡು ಹಾ ಮಾಡ್ಸ್ ಕೊಟ್ರೆ ಎಲ್ಲಾ ಹಂಗೆ. ಇಲ್ಲ ಕೊಡ್ತೇವತ್ತು ಎಲ್ಲಾ ಮಾರ್ಕೆಟ್ ಅಲ್ಲಿ ಇವಾಗ ಬಜಾರಿಲಿ ಸ್ಟಾಕ್ ಬರ್. ಎಲ್ಲ ಎಲ್ಲ ಮಾಲುಗಳು ಒಬ್ರ. ಸ್ಟಾಕ್ ಬರ್ತಲ್ಲ ಆದ್ರೂ ಸಲ್ವಾಗಿ. ಈಗ ಎಲ್ಲ ಎಲ್ಲ ರೈತರಿಗೆ ಆತ್ತಲ್ಲಿ ಅಂತ ಹಂಗ ಆರಾಮ ಮಾಡಕತ್ತಾರ ಅಷ್ಟೇ ಇವಾಗೆಲ್ಲಾ ಈಒ. ಒಬ್ಬ ರೈತ ಅನುಚಲ ವೈದ್ಯ ಅಂದ್ರೆ ಇನ್ನೊಬ್ಬ ರೈತ ಏನು ಸಿಕ್ಕಲಲ್ಲಾ. ಅವ್ರೇಟ್ ಹೋಗ್. ಪುನನೆ ಬೆಳ್ ಕಂಡ್ರೆ ಅಂದ್ರ ಇವ ಈ ರೈತನ್ ಗುವೇ. ಬೆಳಿಬೇಕಲ್ಲ ಫಾರ್ಮರ್ಲ್ಲಿ ಎಲ್ಲಾ ಮಾಡ್ಬೇಕಲ್ಲ ರೈತನು ಒ ಒಬ್ಬನೆ. ಮತ್ ಕೃಷಿ ಬಳಕ ಕೃಷಿ ಹಾಕಿ ಎಲ್ಲಬೇಳಿದ್ಂದ್ರೆ ಮತ್. ಜೀವ ಯಾರ ಜೀವನ ಬೆಳೆಯಲ್ಲ ಜೀವನ ನಡೆಸೋದಿಲ್ಲ ಆಗಕ್ ಆಗಲ್ಲ ಅಲ್ಲ ಅದು ಸಲುವಾಗಿ ಹಂಗ ಮಾಡಿದಾರ ಗೌರ್ಮೆಂಟ್ ಎಲ್ಲರಿಗ ಹತ್ತಬೇಕಕ್ ಒಬ್ಬನ ತಗೊಂಡ್ ಹೋಗಿ ಇಟ್ಕಂಡ್ರ ಬಿತ್ತರಿ ಊ ಲಿದ್ ಎಲ್ಲರಿಗೆ. ಅನ್ನ ಒಬ್ಬ ರೈತ ಅನ್ನ ಹಾಕ್. ಎಲ್ಲರಿಗ್ ಅನ್ನನ್ಸಿಗ್ಬೇಕು ಒಂದ್ಂಗ ಒಬ್ಬ ರೈತ ಊಟ ಮಾಡಕೈತಂದ್ರೆ. ಎಲ್ಲರಿಗೆ ಒಂತಿಟು ಅನ್ನ ಹಾಕಿ ಊಟ್. ಊಟ ಮಾಡ್ಲಕ್ಕ
ಹಂಗಲ್ ಸರ್ ನಿಮ್ದು ಕರೆಕ್ಟ್ ಐತೆ ಆದ್ರೆ ಈ ಸರ್ ಎಲ್ಲಷ್ಟು ಸ್ಟಾಕ್ ಐತೆ ಗೊಬ್ರ ಹೆಂಗ್ ಸ್ಟಾಕ್ ಇಲ್ಲ ಸರ್ ನಿಮ್ದು ಕೇಳೋಣ ಎಲ್ಲಷ್ಟು ಕುಡಿಯದ ಪಿಡ ಎಲ್ಲಾ ಸ್ಟಾಕ್ ಇಡುತ್ತೆ ಆದ್ರೆ ನಾ್ ಗೊಬ್ಬರ ರೈತರ್ ಯಾಕೆ ಹಿಂಗ ಮಾಡ್ತಾ ಇದರ್ರೆ ಸರ್ಕಾರದವರುಂತ ಅದೊಂದೇ ಕಾರಣ ನಮ್ಗೆ.
ಅಂದ್ರೆ ಸ್ವಲ್ಪ ಅದು ಗೊಬ್ಬರ ಇಲ್ಲಿ ಸಿಗ್ತ. ಕೆಮಿಕಲ್ಗಳ್ ಅದ್ರಲೋಗೀ ಕ್ಯಾ ಕ್ಯಾಲ್ಸಿಯಂ ಫೋಟೊಸಿ ಫೋಟೊಸ್. ಮೆಸೇಯಂ ಮ್ಯಗ್ನೀಸಿಯಮು ಆಕೆ ಕೆಮಿಕಲ್ಗಳು ಸರಿ. ತೇರಾಗ್ ಥ್ಯಾ ಮೆಟ್ರೋ ಒಳಗೆ ಇವಾಗ್ ಏನ್ ಆಗ್. ಕಾರ್ಖಾನೆಗಳೊಳಗೆ ಏನಡ್ದ ಅಂದ್ರೆ ಮಾ ಅದು ಅದು ಮಾಡಕ ಯಾರ್ ಹೋಗ್ತ ಇಲ್ಲ ಇವಾಗ ಏನ ಅದ್ರ ಸಲಕ್ಕ ಕ ಕೈ ಇವು ಕೂಲಿಗರ್ ಸಿಗುತ್ತ. ಅ ಅದೊಂದು ಅದೊಂದ ಕಣ ಮತ್ತೇನಿಲ್ಲ.
ಇ ಇಲ್ಲ ಸ ನಮ್ಗ ಒಂತ್ರರ ಫುಲ್ ಎಫ್ ಐ ಡಿ ಕಲರ್ ಎಲ್
ಹಾ ನಿಮ್ದ ಏನ್ ಬಿಸ್ನೆಸ್ ಮಾಡ್ತರಾ ನೀವು ಬಿಸ್ನೆಸ್. ಸ.
ನಮ್ದು ಬಿಸ್ನೆಸ್ ಐತಾ ಸೈಡ್ ಬಿಸ್ನೆಸ್ ಐತೆ ಹ ಸೈಡ್ ಶೇರ್ ಮಾರ್ಕೆಟ್. ಗೊತ್ತ ಶೇರ್ ಮಾರ್ಕೆಟ್ಲ್ಲಿ ಡಬಲ್ ಆದ್ರೆ ನಮ್ದ ನಮ್. ಶೇರ್ ಮಾರ್ಕೆಟ್ ಅಂತ ವೇಸ್ಟ್ ಮಾಡಿದ್ರೆ ಅದಕ್ಕೊಂದು ಆಗದು. ಹಾ. ಸರ್ ಶೇರ್ ಮಾರ ಶೇರ್ ಮಾರ್ಕೆಟ್ದು ಮ್ಯುಟ್ ಫಂಡ್ಸ ಅಂತ ಹಂಗಿರತ್ತಲ್ ಕೆಲಸ ಮಾಡ್ತವಿ ಇನ್ನ ಮಿಕ್ಕಿದ್ರೆ ಹ ಸಾರ್. ದಿವ್ಸ ಅಷ್ಟ ಕಷ್ಟ ಅಂದ್ರೆ ಅಷ್ಟು ಪರ್ಫೆಕ್ಟ್ ಇಲ್ಲ ಸುಮ್ನೆ. ಆದ್ರ ನಮಗೆ ಹೆಂಗ ಅನ್ಸ. ಅಷ್ಟೊಂದ್ ಗೊತ್ತಿಲ್ಲ ನಮ್ಗು ಹಿಂಗೆ ಮಾಡೋರು ಹೇಳಿದ್ದು ನಾನ್ ಅವಾಗಲಿಂದ ಒಂದು ಟು ತ್ರೀ ಇಯರ್ಸ್ ಇ ಮ್ಯೂಚುವಲ್ ಫಂಡ್ಸ್ ಅಲ್ಲಿ.
ಒ ಹಂಗಂದ್ ಚೆನ್ನಾಗೈತಿ. ತ್ತಲಿ ನೀವು ಬಿಸ್ನೆಸ್ ಏನ ಮಾಡಿ. ಏಕೆ ಇದು ಮಾಡಿದ್ರ ಅರ್ನ್ ಮಾಡಿದ್ರ ಆದಾಯ ಕಳಿಸ್ರ ಆದಾಯ ಗಳಿಸಿರಾ.
ಹ ನಷ್ಟ ಆಗೈತ್ ಸರ್ ಫಸ್ಟಿಗೆ ಫಸ್ಟ್ ಸ್ಟಾರ್ಟಿಂಗು ಲಾಭ ಆಗಿತ್ತು.
ಸ್ಟಾರ್ಟಿಂಗ್ ಮಾಡೋ ಬಿಸ್ನೆಸ್ ಮಾಡೋ ಟೈಮ್ಗೆ. ಬಂಡವಾಳ ಹಾಕಿ ಎಷ್ಟು ಬಂಡವಾಳ ಆ
ಆ ಬಂಡವಾಳ ಒಂದ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಬಾ ಬಂಡವಾಳ. ನಾವು ಫಸ್ಟ್ ಅಲ್ಲಿ ಬಂತು ಫಸ್ಟ್ ಅಲ್ಲಿ ಬಂತು ಅದು ಲಾಭ ಬಂತು ಫಸ್ಟ್ ಅಲ್ಲಿ.
ಹ ಹಾ ಹಾ.
ತ್ತ ಆಮೇಲೆ ಸೆಕೆಂಡ್ರಿ ಅಂತ ಹೇಳಕ್ ಹೋದ್ವಿ ಇನ್ನೊಂದ್ಸಲ ಹಾಕಿದ್ವಲ್ಲ. ಟೊಂಟ್. ಟ್ವೆಂಟಿ ಥೌಸಂಡ್ ನಾವ್ ಇನ್ನಾ ಟ್ವೆಂಟಿ ಥೌಸಂಡ್ ನಾವ್ ಇನ್ವೆಸ್ಟ್ ಮಾ ಟೊ
ಹಾ ಮಾಡಿ ಮಾಡಿ ಎಲ್ಲಾ ಚೆನ್ನಾಗ್ ಆಗತಿದೆ ಮಾಡಿ ಸ್ವಲ್ಪ ಸ ನಮು ಇವ್ರು ಬಂದಿದ್ದಾರೆ ನಮ್ಮ ಸಾಬ್ರು ಬಂದ್ರೆ ಸಾಬ್ರ ಸ್ವಲ್ಪ ಸಾಬ್ರು ಭೇಟಿಯಾಗಿ ಬರ್ತೀವಿ. ಸಾಬ್ರು ಬಂದ್ರೆ ಮಾಡ್ತಿನೆ ನಿಮ್ಗೆ ಸಾಬ್ರು ಬಂದ ಸೊಪ್ಪ ಸಾಬ್ರ ಜೊತೆ ಮಾತಾಡಿ ಸಾರ್ ಜೊತೆ ಒ ಡಾಕ್ಯುಮೆಂಟ್ಸ್ ಮೂವ್ ಮಾಡದದೆ ಮಾಡ್ಸ್ತಿನಿ ಇರು ಬರ್ ಸರ್ ಜೊತಿ.
ಬ್ಯಾರೆ ಕಣ್ಣ ನೋಡಾ